ಏನು ಮಾಡ್ತಿದ್ದೀರಾ.
ನಾನು ಇವತ್ತು ಬರೀ ಮಲ್ಕೊಂಡಿರೋದೆೆ. ನನ್ನ ಕೆಲಸ ಗೆಳತಿ ನಿಮ್ಮದೇನು ಕೆಲಸ.
ನಮ್ಮದು ಬರೀ ಪಾಠ ಕೇಳುವುದು ಬರೆಯುವುದು. ಬರಿಯುವುದು ಪಾಠ ಕೇಳುವುದು.
ಬರೀ ಅಷ್ಟೇನಾ.
ಹಾ
ಮತ್ತೆ ಹೊರಗಡೆ ಏನು ಹೋಗಿಲ್ಲವಾ.
ಹೋಗಿದ್ದೆ ಹೋಗಿ ಆ ತಿಂಡಿಯನ್ನು ತಿಂದುಕೊಂಡು ಬಂದೆ.
ಹ್ಮ
ನೀವು.
ನಾನು ಹೋಗಿದ್ದೆ ಹೋಗಿ ಅಲ್ಲ ಬೋಂಡ ತಿಂದು. ಹ್ಮ್ ಬಂದು ಟೀ ಕುಡ್ದು ಮನಿಕೊಂಡಿದ್ದೀನಿ.
ಓ ಹಾಗೆ.
ಹ್ಮ್
ಇವತ್ತು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಂಶುಪಾಲರು ನಮ್ಮ ಆ ಎಲ್ಲಾ ವಿದ್ಯಾರ್ಥಿನಿಯರಿಗೂ ಕರೆದು ಬೈದರು.
ಏನಕ್ಕೆ.
ಆಹ್ ಪಾಠ ಮಾಡುವ ಸಮಯದಲ್ಲಿ. ಶಿಕ್ಷಕರಿಗೆ ಗೌರವವನ್ನು ಕೊಡುವುದಿಲ್ಲ ಅದು ದೂರವಾಣಿಯನ್ನು ಬಳಸುತ್ತೀರಾ.
ಹ್ಮ್
ಗೌರವ ಕೊಟ್ಟು ಎದ್ದು ನಿಲ್ಲುವುದಿಲ್ಲ.
ಓಹ ಓ.
ನಿಮ್ಮ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇತ್ತು. ಆ ನಂಬಿಕೆಯನ್ನೆಲ್ಲಾ ಒಂದೇ ದಿನದಲ್ಲಿ ಕಳೆದುಕೊಂಡಿದ್ದೀರಿ.
ಹಾ
ಎಂದು ಬೈದರು.
ಓ ಹಾಗೆಯೇ ನೀವು ನಿಮ್ಮ ಶಿಕ್ಷಕರಿಗೆ ಗೌರವ ಕೊಡುವುದಿಲ್ಲವಾ.
ಕೊಡುತ್ತೇವೆ ಎ್ದ ದ್ದು ಎದ್ದು ನಿಲ್ಲಲಿಲ್ಲ ಎದ್ದು ನಿಲ್ಲಲಿಲ್ಲ ಅವರು ಹೋಗಬೇಕಾದರೆ. ಮತ್ತೆ ಪಾಠ ಮಾಡುವ ಸಮಯ್ ದಲ್ಲೇ ನಾವು ದೂರವಾಣಿಯನ್ನು ಬ ಬಳಸುತ್ತಿದ್ದೆವು. ಹಾ ಕೆಲ ಒಬ್ಬರು. ಅದು ಆ ಶಿಕ್ಷಕಿ ಆ ತುಂಬ ತುಂಬಾ ಸ್ನೇಹಿತೆ ತರ ಇರುತ್ತಾರೆ ಯಾವಾಗಲೂ ನಗುಮುಖ ಖದಿಂದ ಅದಕ್ಕೆ ಆ ಆ ಶಿಕ್ಷಕ ನ್ನು ಕಂಡರೆ ಯಾರೂ ಎದುರು ಹೆದರುವುದಿಲ್ಲ. ಹಾ ಯಾಕೆ ಗೆಳತಿ ಈ ನೀವು ಮಾತಾಡತಿರುವುದು ಕೇಳುತ್ತಿಲ್ಲ.
ಇದು ಈ ರೀತಿ ಮಾಡದಿರೋವುದು.
ಹಾ ನೀವ ಯಾವಾಗ್ಲೋ ಮಾತಾಡಿದ್ರೆ ನನಗೆ ಯಾವಾಗಲೋ ಕೇಳಿಸುತ್ತೆ.
ಹ ಹೋಲಿ ಬಿಡಿ ಏನ ಊಟ ಮಾಡಿದ್ರಿ ಗೆಳತಿ.
ಊಟ ಏನು ಮಾಡಿಲ್ಲ.
ಯಾಕೆ ಗೆಳತಿ ಹಸುವ ಕೊಂಡ್ರೆ ಇದ್ರಾ.
ನೀವ ಏನ ತಿಂ ಹೌದು ನೀವ ಏನು ತಿಂದ್ರಿ ನೀವ ಏನ್ ತಿಂದ್ರಿ.
ನಾನು ಅನ್ನ ಮತ್ತೆ ಮತ್ತೆ ಸಾರು ತಿಂದೆ ನಮ್ಮ ನಾನು ಇವತ್ತು ನಮ್ಮ ವಸತಿ ನೆಲಯ ಇಲ್ಲೇ ಇದೆ ಆದ್ದರಿಂದ ಮಧ್ಯಾಹ್ನ ಊಟವನ್ನು ತಿಂದೆ
ಹುಂ ಹಾಗೆ ಚೆನ್ನಾಗಿತ್ತೆ ಮಧ್ಯಾಹ್ನದ ಉಪಾಹಾರಾ.
ಹುಂ
ಕೇವಲ ಬರೀ ಮೂರೇ ನಿಮಿಷ ಆಗಿರುವುದೇ.
ಉಪಾಹಾರ ಚೆನ್ನಾಗಿಲ್ಲ ಹಾಕಿತ್ತರು ಆ ಸಾರಿಗೆ
ಹಾ ನನ್ಗೆ ನೀವು ಉಪಹಾರ ಚೆನ್ನಾಗಿರ್ಲಿಲ್ಲ ಅಂತ ಹೇಳುದ್ರಿ ಅಲ್ಲಾ ಅದು ಇವಾಗ ಕೇಳಿಸತೈತೆ.
ಹೇಳಿ ಇವತ್ತು ಕೇಳಿಸ್ತೀನಿ
ಹಾ ಮತ್ತೆ ಇನ್ನೇನು ಸಮಾಚಾರಾ
ದೀರ್ಘ ಸಂಭಾಷಣೆ ಮಾಡೋಣವೆ.
ನೀನು ಇದ್ದರೆ ಇಂಥ ಜನ್ಮ ಪಾಪಿ ಪವು ಕೊಡ ಬೇಡಾ ಮುಂದೆ ನೀವು ಮುಂದುವರಿಸಿ.
ಹುಂ ಏನು ಮಾಡ್ತಾ ಇದೀಯಾ ಗೆಳತಿ.
ನಾನು ಹಾಡನ್ನು ಆಡುತ್ತಿದ್ದೇನೆ ಗೆಳತಿ.
ಹೌದಾ ನಿಗೇ
ಓಹೋ ಓ
ನೀವು ಬನವನ್ನು ಹಾಡು ಹೇಳರಿ.
ನನಗೆ
ನಮ್ಮ ಕೊಠಡಿಯಲ್ಲಿ ಒಂದು ಗೆಳತಿ ಇ ದರು ಆ ಗೆಳತಿಗೆ ಗಾನ ಎಂದ್ರೆ ಏನೆನ್ನುವುದೇ ತಿಳಿದಿಲ್ಲ ಅದಕ್ಕೆ. ಮುಗ್ಧ ಪ್ರಾಣಿ ಅದೊಂದು.
ಅವ್ರಿಗೆ ಕನ್ನಡ ಬರುವುದಿಲ್ಲವೇ.
ಯಾ ಅವರು ಅಷ್ಟಕಷ್ಟೇ. ಅವರ ಊರ ಕಡೆ ನಮ್ಮ ಭಾಷೆಯನ್ನು ಬಳಸುವುದೇ ಇಲ್ಲಾ. ಹಾಗಾಗಿ ಸ್ವಲ್ಪಾ ಬರುವುದಿಲ್ಲಾ.
ಅದಕ್ಕಾಗಿ ಆ ಬಾಲೆಗೆ ಗೊತ್ತಿಲ್ಲಾ ಏನು.
ಹೌದೌದು ಅದು ಖಂಡಿತಾ. ನೀವು ಸಂಭಾಷಣೆ ಮಾಡಿ.
ಧೀರ ಸಂಭಾಷಣೆ ಏನು ಹೀಗೆ ಮಾತನಾಡುವುದು ಬಿಡಿ.
ಹೌದಾ.
ನಿಮ್ಮ ಊರ ಕಡೆ ಮಳೆ ಹೇಗಿದೆ.
ಮಳೆಯೇ ಇಲ್ಲಾ ಗೆಳತಿ ನಮ್ಮ ಊರ ಕಡೆ.
ಹಾ
ಆದರೆ ಸುಮಾರು ದಿನ ಆಯ್ತು ನಮ್ಮ ಊರಿನ ಕಡೆ ಬರಗಾಲ ಬಂದು ಬಿಟ್ಟಿದೆ.
ನಮ್ಮ ಕಡೆನೂ ಇವಾಗ ಮಳೆ ಇಲ್ಲಾ ಕಡಿಮೆ ಆಗ್ಬಿಟ್ಟಿದೆ.
ಇಲ್ಲವಾ. ಹಾ ನಮ್ಮ ಮುಖ್ಯಮಂತ್ರಿ ಕಾಲಿಟ್ಟ ಮೇಲೆ ಯಾಕೋ ಹಾಗಾಗಿ ಮಳೆ ಎಲ್ಲ ನಿ ತು ಹೋಗಿ ಬರಗಾಲ ಬಂದು ಬಿಟ್ಟಿದೆ ಗೆಳತಿ.
ಹೌದೌದು ಅದಂತೂ ನಿಜ.
ಹ್ಮ್ ತೋಟದಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲಾ ಕಡಿಮೆ ಆಗ್ಬಿಟ್ಟಿದೆ.
ಹಾ ಹಾ ನಿಮ್ಮ ತಾಯಿಗೆ ಕರೆ ಮಾಡಿದ್ದರೆ.
ನಮ್ಮ್ ತಾಯಿ ದಿಗಾ ನಾನು ಕೆನೆ ಎಂದು ಅರಿತು ಅವರು ನನಗೆ ಮಾಡಿಲ್ಲ
ಹಾಗೆ
ಹ್ಮ್ ನಾನು ಕೆಲಸಕ್ಕೆ ಹೋಗಿಲ್ಲ ಎನ್ನುವುದು ತಿಳಿದರೆ. ನನ್ನನ್ನು ಕೊಚ್ಚಿ ಹಾಕುತ್ತಾರೆ ಅಷ್ಟೇ ಅವರು.
ಯಾಕೆ ಮನೆಗೆ ಕರೆಯುತ್ತಾರೆಯೇ.
ಹ ಮನೆಗೆ ಕರಿಯುತ್ತಾರೆ. ಆಹ ನಿಮ್ಮ ಶಿಕ್ಷಕರು ಅವರು ಅಷ್ಟೆಲ್ಲಾ ಮಾತನಾಡಿದರು. ಮತ್ತೆ ಏನಕ್ಕೆ ನೀವು ಹಾ ಕೆಲಸಕ್ಕೆ ಹೋದೇ. ಹ ಕಳ್ಳ ನಾಟ್ಕಾ ಆಡ್ತಾ ಇದಿಯಾ ಅಂತ ಬೈತಾರೆ. ಅದಕ್ಕೆ ನಾನು ಅವರಿಗೆ ಏನನ್ನು ಹೇಳ್
ಹೂ ಹೂ ಬೇಡ ಬಿಡಿ ಹೋಗಲಿ. ಹೌದೌದು ಬೇಡ ಬಿಡಿ. ನೀವು ಊರಿಗೆ ಯಾವತ್ತು ಹೋಗುತ್ತೀರಾ.
ನೋಡಬೇಕ ಗೆಳತಿ ನನಗೆ ಎಂದು ಹೋಗುದು ಎನ್ನುವುದು ಅರಿಯುತ್ತಾ ಇಲ್ಲ.
ಹಾಗೆ
ಹಾ
ಹಾ ಹಾ ಮತ್ತೆ ಇನ್ನೇನು ಸಮಾಚಾರ
ನೀವೇ ಹೇಳಬೇಕು ಗೆಳತಿ.
ಕ್ಷೇಮವೇ
ಹ್ಮ್ ನೀವು ಕುಶಲವೇ ಕ್ಷೇಮವೇ. ವೇ ಸೌಖ್ಯ ವೇ
ಹ್ಮ್ ನಾ ನಿನ್ನ ಓಲೇ ಓದಲೇ. ಯೋಗ ಹ್ಮ್ ಹ್ಮ್ ಮುಂದಕ್ಕೆ ಬರುವುದಿಲ್ಲ ಗೆಳತಿ.
ಹೌದಾ ಗೆಳತಿ ಬಿಡಿ ಹೋಗ್ಲಿ ನೀವು ಇಷ್ಟ್ ಮಾತ್ರ ಆಡಿರುವುದು ನನಗೆ ಖುಷಿ ಗೆಳತಿ. ಬಹಳ ಬಹಳ ಬಹಳ. ಬಹಳ ಬಹಳ ಬಹಳ ಖುಷಿ ಖುಷಿ ಖುಷಿ ಖುಷಿ ಖುಷಿ. ಖುಷಿ ಖುಷಿ
ಇನ್ನ ಮೂರು ನಿಮಿಷ ಕಾಲ ಖುಷಿ ಎಂದೇ ಹೇಳಿ ಮುಗಿಸಿತೀರಾ.
ಹ್ಮ್ ನೀವು ಹೇಳಿ ಮಾತ್ನಾಡಿ ನೀವೇನಾದರೂ. ಹಾ ಹಾ ಅದು ಮಾತೇ.
ಗಂಟಲು ನೋವು ಗೆಳತಿ.
ಯಾಕೆ ಗೆಳತಿ ಹುಷಾರಿಲ್ಲವಾ.
ಗಟಲು ನೋವು.
ಗಂಟಲಿನಲ್ಲಿ ಕಿರಿಕಿರಿನಾ.
ಹೌದು ಹೌದು.
ಅಯ್ಯೋ ಏನಾದರೂ ಔಷಧಿಯನ್ನು ತೆಗೆದುಕೊಳ್ಳುವುದಲ್ಲವ ಗೆಳತಿ.
ಔಷಧಿ ತೆಗೆದುಕೊಳ್ಳಬೇಕು ನಾಳೆ. ಆ ದವಾಖಾನೆಗೆ ತೆರಳುವೆ.
ಓಹ್ ಬರೀ ಗಂಟಲುನೊವಿಗೆ ದವಾಖಾನೆಗೆ ಹೋಗುತ್ತೇರನೆ.
ಹಾ
ಬರಿ ಗಂಟಲು ನೋವಿಗೆ ಗ ದವಾಖಾನೆಗೆ ಹೋಗುತ್ತೀರಾ. ಹ್ಮ್
ನನ್ನ ಗಂಟಲಿನಲ್ಲಿ ಏನೋ ತೊಂದರೆ ಇದೆ ಎಂದು ಭಯ.
ಓ ಹಾಗೆ.
ಹ್ಮ್
ಅದಕ್ಕೆ ನೀವು ದವಾಖಾನೆಗೆ ತೆರಳುವೆ ಎಂದು ಮನಸ್ಸು ಮಾಡಿದ್ದೀರಿ.
ಏ ಇಲ್ಲ. ಸುಮ್ಮನೆ ಹೇಳಿದೆ ನಾಳೆ ನಾನು ವಿಶ್ವವಿದ್ಯಾಲಯಕ್ಕೆ ತೆರಳಬೇಕು.
ಹೌದಾ ನಾಳೆ ಒಂದು ದಿನ ರಜೆ ಹಾಕಿ ಅಲ್ಲ.
ರಜೆ ಇನ್ನು ಆಗಿಲ್ಲ.
ಹ್ಮ್ ಏನು ಗೆಳತಿ. .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
ಹೌದಾ
ಕೇ ಳ .
ಎ ನೀವು ಎಷ್ಟೋ. ಎಷ್ಟೋ ಹೊತ್ತಿಗೆ ಮಾತನಾಡಿದ್ರೆ ನನಗೆ ಎಷ್ಟೋ ಹೊತ್ತಿಗೆ ಬರುತ್ತಾ ಇದೆ ಗೆಳತಿ. ಶಬ್ದ.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
ಹ್ಮ್ ಸರಿ ಗೆಳತಿ ನ
. ಹಾ ಸರಿ ಸರಿ. .